ಹಲೋ ಹ್ಮ್. ಏನ್ ಮಾಡ್ತಿದ್ರಿ. ನಾನ್ ಸುಮ್ಮ್ನೆ ಕ್ಲಾಸ್ ಕೇಳ್ತಾ ಕೂತಿದ್ದೆ ನೀವು.
ನಾನು ಇವಾಗಿನ್ನು ಆ ಆಫೀಸಿಂದ ಬಂದಿದ್ದೆ ಸುಮ್ಮನೆ ಹಾಗೆ ಕೂತಿದ್ದೆ. ಹಾ ಇವಾಗಿನ್ನೂ ಮುಗಿತು.
ಹ್ಮ್ ಹ್ಮ್ ಹ್ಮ್ ಏನ್ ಇವತ್ತು ಲೇಟ್ ಆಗಿದೆ.
ಹಾ ಇವತ್ತೊಂದು ಸ್ವಲ್ಪ ಯಾವ್ದೋ ಒಂದು ಮೀಟಿಂಗ್ ಇತ್ ತ್ತು ಕ್ಲೈಂಟು
ಹ್ಮ
ಆದ್ರಿಂದ ಒಂದ್ ಸ್ವಲ್ಪ ಲೇಟ್ ಆಯ್ತು.
ಹ್ಮ್ ಹ್ಮ್ ಇನ್ನೇನ್ ಹೋಗಿ ಊಟ
ಹಾ ಇವಾಗ ಅದೇ ಇನ್ನೊಬ್ರು ನಮ್ಮ ರೂಮಲ್ಲಿ ಹುಡ್ಗ ಇದ್ದಾನೆ.
ಹ್ಮ
ಅವ್ನು ಏನಾದ್ರೂ ಮಾಡ್ತಾ ಇದ್ದ ನಾನು ಸ್ ಸುಮ್ನೆ ಹಾಗೆ ಕೂತಿದ್ದೋ ಅದೇ ಏನಾದ್ರೂ ಇವಾಗ್ ಮಾಡ್ಕೊಂಡು ಊಟಗೀಟ ತಿನ್ಬುಟ್ಟು ಮಲ್ಗದೇ.
ಹ್ಮ್ ನೀವೇ ಮಾಡ್ಕೊಂತೀರಾ ಕುಕ್ಕಿಂಗ್ ಎಲ್ಲಾ?
ಹಾ ಕುಕಿಂಗೆಲ್ಲ ನಾವೇ ಮಾಡ್ಕೊತಿವಿ ಹೊರ್ಗಡೆ ಡೈಲಿ ತಿನ್ನಕ್ ಆಗಲ್ಲ.
ಓ ಬೇಸ್ರ ಎಲ್ಲಾ ಆದ್ರೆ?
ಬೇಸ್ ಎಲ್ಲಾ ಆದ್ರೆ ಒಂದೊಂದ್ ದಿನಾ ಹೊರ್ಗಡೆ ಹೋಗಿ ತಿನ್ನದು.
ಹ್ಮ್ ಹ್ಮ್ ಹ್ಮ್ ಡೇಲಿ ಆಫೀಸ್ಗ್ ಹೋಗು ಬಾ ಈತರ ಬೇಸ್ರ ಆಗಲ್ವ?
ಸ್ಟಾರ್ಟಿಂಗ್ ಎಲ್ಲ ಆಗ್ತಾ ಇತ್ತು ಬೇಸ್ರ ಇವಾಗ್ ಇವಾಗ್ ಇವಾಗ್ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ, ಅಂದ್ರೆ ಟೈಮು ಒಂದ್ ಸ್ವಲ್ಪ ಹೋಗೋದ್ ಗೊತ್ತಾಗಲ್ಲ ಅದ್ರಿಂದ ಹಂಗೆ ಅಭ್ಯಾಸ.
ಕೆಲ್ಸನು ಯಾವಾಗ್ಲೂ ಜಾಸ್ತಿನೇ ಇರುತ್ತಾ ಅಥವಾ ಒಮ್ಮೆ ಜಾಸ್ತಿ ಒಮ್ಮೆ ಕಡಿಮೆ ಈ ತರ ಇರುತ್ತಾ ಆಫೀಸಲ್ಲಿ?
ಆಫೀಸಲ್ಲಿ ಕೆಲ್ಸ ಅದೇ ಅಂದ್ರೆ ನಮಗೆ ಅಂದ್ರೇ ಈ ಜೂನ್ ಇಂದ ಎಲ್ಲಾ ಸ್ಟಾರ್ಟ್ ಆಗುತ್ತೆ ತುಂಬಾ ವರ್ಕು. ಜೂನ್ ಜುಲೈ ಆಗ್ ಈಗ ಸೆಪ್ಟೆಂಬರ ಈ ಟೈಮ್ ಅಲ್ಲೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ.
ಹ್ಮ್ ಹು.
ತಿಂಗ್ಳ್ ಲ್ ಎಲ್ಲ ನಾರ್ಮಲ್ ಆಗಿರುತ್ತೆ.
ಹಾ ಇವಾಗ ನೀವು ಡೇಲಿ ಅಂದ್ರೆ ಬೇರೆ ಏನಾದ್ರು ಮಾಡ್ತೀರಾ ಅಥವಾ ಜಿಮ್ ಈತರ ಏನಾದ್ರು ಮಾಡ್ತಿದ್ದೀರಾ ಇಲ್ಲ ಸುಮ್ನೆ ಮಾರ್ನಿಂಗ್ ಹೋಗ್ತೀರಾ ಸಂಜೆ ಬರ್ತೀರಾ?
ಇಲ್ಲ ನಾನೂ ಫೈ ಥರ್ಟಿಗೆಲ್ಲ ಏಳ್ ಇಲ್ಲಿ ನಾನಿದ್ದೆ.
ಹ.
ನಾನು ಫೈ ಫಾರ್ಟಿಗೆಲ್ಲಾ ಎದ್ರೆ ಅದೇ ಜಿಮ್ ಅಟೆಂಡ್ ಮಾಡ್ತಾ ಇದ್ದೀನಿ, ಜಿಮ್ಮಿಗ್ ಹೋಗ್ತಾ ಇದ್ದೀನಿ.
ಹೌದಾ?
ಹ ಮಾರ್ನಿಂಗ್ ಫೈ ತರ್ಟಿ ಎದ್ದ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ
ಐದೂವರೆಗೆ ಎದ್ದೇಳ್ತಿರಾ?
ಹಾ ಐದೂವರೆಗೆ ಎದ್ದೂ ಫ್ರೆಶ್ ಆಗಿ ಜಿಮ್ ಹೋಗ್ತೀನಿ ಆರ್ ಗಂಟೆಗೆಲ್ಲ ಹೋಗ್
ಆ.
ಅಲ್ಲೇ ಒಂದ್ ಟು ಅವರ್ ಆಗ್ಬುಡುತ್ತೆ ಜಿಮ್ ಅಲ್ಲೇ
ಎರ್ಡ್ ಗಂಟೆ ಜಿಮ್ ಮಾಡಿ ಆಮೇಲ್ ಬಂದು ಮತ್ತೆ ತಿಂಡಿ ರೆಡಿ ಮಾಡ್ಕೊಂಡು
ಹಾ ಆಮೇಲ್ ಬಂದು ಮತ್ತೆ ತಿಂಡಿ ರೆಡಿ ಮಾಡಿ ತಿಂದು ಹತ್ ಹತ್ ಗಂಟೆ ಎಲ್ಲಾ ಆಫೀಸಲ್ ಇರ್ತಿವಿ.
ಇವಾಗ ಮಾರ್ನಿಂಗ್ ಜಿಮ್ ಹೋಗ್ತಿರಲ್ಲ ನೀವು, ಖಾಲಿ ಹೊಟ್ಟೆಲ್ ಹೋಗಿ ಜಿಮ್ ಮಾಡಕ್ ಆಗುತ್ತಾ?
ಇಲ್ಲ ಖಾಲಿ ಹೊಟ್ಟೆಲ್ ಆಗಲ್ಲ ಏನಾದ್ರೂ ಸ್ವಲ್ಪ ತಿನ್ಕೊಂಡ್ ಹೋಗಿರ್ ಟೀ ಬನಾನ.
ಹ್ಮ ಹ್ಮ್.
ಈ ತರ ಮೊಟ್ಟೆ ಏನಾದ್ರು ಡ್ರೈ ಫ್ರೂಟ್ಸು.
ಬೆಳಿಗ್ಗೆ ಎದ್ ತಕ್ಷಣ ಅದ್ ಹೆಂಗ್ರೀ ತಿಂತೀರಾ.
ಹಾ ಈಗ್ ಒಬ್ಬೊಬ್ರು ತಿನ್ನಕ್ ಆಗಲ್ಲ ಅಂದ್ಬಿಟ್ಟು ಪ್ರೋಟೀನ್ ಬರುತ್ತಲ್ಲ ಪೌಡರು. ಅದನ್ನ ಆಕ್ಚುಲಿ ನೀರಲ್ ಮಿಕ್ಸ್ ಮಾಡಿ ಕುಡಿತರೆ. ಆದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಜಿಮ್ ಮಾಡೋದಿಕ್ ಎನರ್ಜಿ ಬರುತ್ತೆ. ಸ್ವಲ್ಪ ಜನ ಪ್ರೋಟೀನ್ ತಗೊಳಲ್ವಲ್ಲ. ಅಂತವ್ರೆಲ್ಲ ಈ ತರ ಬನಾನ ಗಿನಾನಾ. ಡ್ರೈ ಫ್ರೂಟ್ಸ್ ಇಂತದ್ ಎಲ್ಲಾ ತಿನ್ಕೊಂಡು. ತರೆ ಇಲ್ಲ ಅಂದ್ರೆ ಅಲ್ಲಿ ಜಿಮ್ ಮಾಡೋದಿಕ್ಕೆ ಎನರ್ ಜಿ ಬರಲ್ವಲ್ಲ.
ಹ್ಮ್ ಅದೇ ಹೊಟ್ಟೆ ಖಾಲಿ ಹೊಟ್ಟೆಯಲ್ ಹೋದ್ರೆ ಸರ್ ತೊಂದ್ರೆ ಆಗುತ್ತಲ್ಲ.
ಹಾ ಖಾಲಿ ಹೊಟ್ಟೆಲೆಲ್ಲಾ ಹೋದ್ರೆ ಜಿಮ್ ಎಲ್ಲಾ ಮಾಡದಿಕ್ ಆಗಲ್ಲ.
ಹ್ಮ್ ಹ್ಮ್ ಅದಾದ್ಮೇಲೆ ಬಂದು ಆಫೀಸೆ.
ಹಾ ಅದ್ ಆದ್ಮೇಲೆ ಟಿಫನ್ ಎಲ್ಲ ರೆಡಿ ಮಾಡಿ ತಿಂದ್ ಒಂದು ವರ್ಷೊಳಗೆ ಒಂದ್ ಟೆನ್ ಆಗಿರುತ್ತೆ ಆಫೀಸ್ಗೆಲ್ಲ ಟೆನಿಗೆಲ್ಲ ಬರ್ತೀವಿ.
ಹ್ಮ
ಮಾಮೂಲಿ ಟೆನ್ ಟು ಟಿಕ್ಸ್ ಸಿಕ್ಸ್ ಆಫೀಸ್ ಇರುತ್ತೆ ಒಂದೊಂದ್ ದಿನ ಜಾಸ್ತಿ ದಿನ ಟೈಮ್ ಆಗುತ್ತೆ.
ಈ ತರ ಏನಾದ್ರು ಮೀಟಿಂಗ್ ಇದ್ರೆ ಒಂದೊಂದ್ ದಿನ ಡಿಲೇ ಆಗುತ್ತೆ.
ಹ ಮೀಟಿಂಗು ಅಂತ ಏನಾದ್ರು ಕ್ಲೈಂಟ್ ಗ್ಲಿನ್ಟ್ ಯಾರಾದ್ರು ಬರ್ತಾ ಇದ್ರೆ. ಇಂತದ್ದೆಲ್ಲಾ ಏನಾದ್ರೂ ಇದ್ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ
ವೀಕೆಂಡು ಹ್ಮ್ ಇವಾಗ ವೀಕೆಂಡು ಎರ್ಡ್ ಸ್ಯಾಟರ್ಡೆೇ ಸಂಡೇ ರಜೆ ಇರುತ್ತಾ ಅಥವಾ ಸಂಡೇ ಮಾತ್ರಾನ
ಇಲ್ಲ ರೀ ಸ್ಯಾಟರ್ಡೆೇ ರಜಾ ಕೊಡಲ್ಲ ಅ ಅಂದ್ರೆ ನಮ್ದು ಅಷ್ಟೊಂದ್ ದೊಡ್ದುದ್ ಇದಲ್ಲ ನಾರ್ಮಲ್ ಇರೋದ್ರಿ ಹಾ ಸಂಡೆ ಮಾತ್ರ ರಜಾ ಮಾಡ್ತೀವಿ
ಹ್ಮ್ ಹ್ಮ್ ಹ್ಮ್
ಇವಾಗ ಎಮ್ ಎನ್ ಸಿ ಕಂಪನಿಗಳು ಇಂತ ದೊಡ್ ದೊಡ್ ಕಂಪ್ನಿಗಳಾದ್ರೆ ಅವ್ರೆೆಲ್ಲಾ ಶನಿವಾರನೂ ಕೊಟ್ಟಿರ್ತಾರೆ ಹಾಲಿಡೇ
ಹ್ಮ್ ಅದಿಕ್ಕೆ ಕೇಳ್ದೆ ತರಾ ಅಂತ
ಹಾ ನಮಿಗೆ ಆಕ್ಚುಲಿ ತರ ಹಾಲಿಡೇಗಳೆ ಇಲ್ಲ ಸಂಡೇ ಇದೆ
ಹ್ಮ್
ಗೌರ್ಮೆಂಟ್ ಹಾಲಿಡೇಸ್ ಒಂದೊಂದ್ ದಿನ ಕೊಡ್ತಾ ತರೆ
ಗೌರ್ಮೆಂಟ್ ಹಾಲಿಡೇಸು ಕೊಡಲ್ವಾ ನಿಮ್ಗೆ
ಇಲ್ಲ ಎಲ್ಲೋ ಯಾವ್ದಾದ್ರು ಒಂದು ಮೇನ್ ಮೇಯ್ನ್ ಹಬ್ಬಗಳು ಇಂತವೇನಾದ್ರು ಇದ್ರೆ ಮಾತ್ರ ಕೊಡ್ತಾರೆ
ಹ ಇವಗ್ ಗಣೇಶ ದೀಪಾವಳಿಗೆ ಈ ತರ ಕೊಡ್ತಾರ, ಗಣೇಶನ್ ಹಬ್ಬಕ್ಕೆ ದೀಪಾವಳಿಗೆ ಲ್ಲ
ಹಾ ಈ ತರ ಗಣೇಶ ಬ ದೀಪಾವಳಿ ಯುಗಾದಿ ಇಂತ ಅಂದ್ರೆ ನಮ್ಮ ಅವು ಏನೋ ಅ ಇದಾವೆ ಮೈನ್ ಮೈನ್ ಅಂತವೆ ಎಲ್ಲಾ ಕೊಡ್ತಾರೆ ಈ ಜಯಂತಿಗಳು ಇಂತವ್ಕೆಲ್ಲ ಈಗ ಹ ಕೊಡಲ್ಲ ಯ ನಮ್ ಆಫೀಸಲ್ಲಿ
ಮತ್ತಿವಾಗ ಸಂಡೆ ಎಲ್ಲಾ ಏನ್ ಮಾಡ್ತೀರಾ ಸಂಡೆ ಹೆಂಗಿದ್ರು ರಜೆ ಇರುತ್ತಲ್ಲಾ ಏನ್ ಮಲಗ್ತೀರಾ?
ಸಂಡೆ ಇಲ್ಲ ಮಲಗಲ್ಲ ನಾನ್ ಮಾಮೂಲಿ ಬೆಳಿಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡ್ತೀವಿ
ಹಾ
ವಾಕೆಲ್ಲಾ ಮುಗುದ್ಮೇಲೆ ಟಿಫನ್ ಕಿಫನ್ ಎಲ್ಲಾ ರೆಡಿ ಮಾಡ್ಕೊಂಡು ತಿಂದು ಈಗೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸಿಟಿಲಿ ಇರೋದ್ರಿಂದ ಬೆಂಗಳೂರು ಅಲ್ವಾ ಅಲ್ಲಿ ಆ ಕಡೆ ಈ ಕಡೆ ಹೋಗಿ ಓಡಾಡ್ಕೊಂಡು ಬರ್ತೀವಿ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು
ಹ್ಮ್ ಹ್ಮ್ ಹ್ಮ್ ಆಫೀಸ್ ಅವರ್ ಬಿಟ್ರೆ ಇದು. ಅತ್ವ ಸಂಜೆ ಮತ್ತೆ ಹೋದ್ ಮೇಲೆ.
ಸಂಜೆ ಮತ್ತೆ ಹೋದ್ಮೇಲ್ ಲೆ ಹೋಗೋಷ್ಟ್ ಳೊಗ್ ಒಂದ್ ಸ್ವಲ್ಪ. ಟೈರ್ಡ್ ಆಗಿರ್ತೀವಿ.
ಹ
ಹೋಗಿ ಒಂದ್ ಸ್ವಲ್ಪ ಮುಖ ಗಿಕ್ಕಾ ಎಲ್ಲ ತೊಳ್ದು. ರೆಡಿ ಆದ್ರೆ. ಮಾಮೂಲಿ ಅಡ್ಗೆ ಗಿಡ್ಗೆ ಮಾಡಿ ಊಟ ಮಾಡಿ ಮಲಗ್ ಬಿಡ್ತೀವಿ ಬೇರೆ ಏನಿಲ್ಲ ಸಂಜೆ.
ಫೋನ್ ಎಲ್ಲಾ ನೋಡಲ್ವೆನ್ರೀ.
ಫೋನ್ ಎಲ್ಲಾ ನೋಡ್ ತಿವಿ ಸ್ವಲ್ಪ ಜಾಸ್ತಿ ಇಲ್ಲ ಅಂದ್ರೆ ಅಡ್ಗೆ ಮಾಡೊದ್ರಲ್ಲಿ. ಟೈಮ್ ಹೋಗ್ ಬಿಡುತ್ತಲ್ಲ.
ಹ ಹ ಹಾ.
ಹಾ
ಅಡ್ಗೆ ಎಲ್ಲಾ ತರಾನೂ ಮಾಡಕ್ ಬರುತ್ತಾ.
ಅಡ್ಗೆ ಎಲ್ಲಾ ತರ ಬರಲ್ಲ ಹ ಸ್ವಲ್ಪ ಸ್ವಲ್ಪ ಬ್ಯಾಚುಲರ್ಸ್ ಅಲ್ವಾ ಮೊದ್ಲೇ.
ಹ್ಮ ಅವ್ ನಿಮ್ ನಿಮ್ ಜೊತೆ ಇರೋರ್ ಓದವ್ರ ವ ಅವ್ರು ಕೆಲ್ಸಾನೇ ಮಾಡೋದ.
ಇಲ್ಲ ಅವ್ರು ಓದವ್ರಲ್ಲ ಅವ್ರು ನಮ್ ಜೊತೆನೆ ಅಂದ್ರೆ ನಮ್ ತರಾನೇ ಕೆಲ್ಸ ಮಾಡ್ತಾರೆ ಬಟ್ ಅವ್ರು ಬೇರೆ ಕಡೆ ಮಾಡ್ತಾರೆ.
ಹೊ ಅವ್ದ ಬೇರೆ ಕಡೆ ನಿಮ್ದ ಬೇರೆ ಕಡೆ.
ಹ ಅವ್ರು. ಫಸ್ಟಟು ನಮ್ ಆಫೀಸಲ್ಲೇ ಮಾಡ್ತ ಇದ್ರು. ಹ ಸ್ಯಾಲ್ರಿ ಕಮ್ಮಿ ಇದೆ ಅನ್ಬಿಟ್ಟು ಮತ್ ದೈವ ಬೇರೆ ಕಡೆ ಹೋಗಿ ಎಲ್ ಮಾಡ್ತಾ ಇದ್ದಾನೆ.
ಅಂದ್ರೆ ನಿಮ್ ಸ್ಯಲ್ರಿ ಜಾಸ್ತಿ ಇದ್ಯಾ.
ನಮ್ಗ್ ಸ್ಯಾಲ್ರಿ ಜಾಸ್ತಿ ಇಲ್ಲ ಅಂದ್ರೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಒಂದ್ ಸ್ವಲ್, ನಾ ಇದು ಆಫೀಸ್ ವರ್ಕ್ ಅಲ್ದಲ್ಲೇ ನಾವು ಸ್ವಲ್ಪ ಬೇರೆ ಬೇರೆ ಪರ್ಸನಲ್ ವರ್ಕ್ ಎಲ್ಲ ಮಾಡ್ತೀವಿ.
ಆತರ. ಹಂಗೆ ಅವ್ರಿಗ್ ಅದು ಓಕೆ ಅಂತಿಲ್ಲ ಅದಕ್ ಅವ್ರು ಬಿಟ್ಟಿದ್ದಾರೆ.
ಅವ್ರಿಗೆ ಅದು ಕೆನ್ಸಿಲ್ ಅದಕ್ಕೆ ಅವ್ರು ಬಿಟ್ಬಿಟ್ಟು. ಬೇರೆ ಕಡೆ ಮಾಡ್ತಾ ಇದ್ದಾರೆ.
ಮತ್ತೆ ಏನ್ ಸಮಾಚಾರ.
ಮತ್ತೆ ಹೇಳ್ಬೇಕು ನಿಮ್ದಲ್ಲಾ ಹೆಂಗೆ ನೀವು ಎಷ್ಟ್ ಗಂಟೆಗೆ ಎಳ್ತೀರಾ ಬೆಳಿಗ್ಗೆ.
ನಾನ್ ಓದೋದಿದ್ರೆ ಒಂದ್ ನಾಲ್ಕ್ ಗಂಟೆ ಅಂದ್ರೆ ಓದೋದಿದೆ ಓದೊದ ಇದ್ರೆ ಅಂತಲ್ಲಾ ನಾಲ್ಕ್ ಗಂಟೆಗೆಲ್ಲ ಎಳ್ತೀನಿ. ಸ್ವಯ್ ಒನ್ ದು ಆರುವರೆವರ್ಗು ಎಲ್ಲಾ ಲೈಬ್ರಿಗ್ ಹೋಗ್ತೀನಿ. ಮತ್ತೆ ಬಂದು ನಮ್ ಜೊತೆಗಿರೋರ್ ಅವ್ರು ಕಾಲೇಜ್ ಕೆಲ್ಸ ಮಾಡ್ತಾರೆ.
ಹಾ
ಟೀಚಿಂಗ್ ಮಾಡ್ತಾರ ಅವ್ರು ಬಾಕ್ಸ್ ಎಲ್ಲ ಮಾಡೋದಿರುತ್ ಅಂ ದಲ್ಲಾ ಅಡ್ಗೆ ಮಾಡ್ಬೇಕ್ ಕು ಅಂತಾ ಬಂದು ಅಡ್ಗೆ ಬಾಕ್ಸಿಗು ಮತ್ತೆ ತಿಂಡಿಗು ಎರ್ಡಕ್ಕೂ ಮಾಡ್ಬಿಟ್ಟು ತಿಂಡಿ ಮಾಡ್ಕೊಂಡ್ ಮತ್ತೆ ಒಂದು ಎಂಟುವರೆ. ತು ಒಂಬತ್ತುವರೆವರ್ಗೂ ಹೋಗ್ತೀನಿ.
ಹಾ ಹಾ.
ಅದಾದ್ಮೇಲೆ ಓದೋದಯ ಮತ್ತ ಒಂದ್ವರೆ ಅಥ್ವಾ ಎರಡ್ ಗಂಟೆವರ್ಗೂ ಹಶುವ್ ಹಶುವ್ ಆದ್ರೆ ಬೇಗನೆ ಬಂದಿರ್ತೀನಿ ಮಧ್ಯಾಹ್ನ ಊಟಕ್ಕೆ. ಮಾರ್ನಿಂಗೇ ಮಾಡಿರ್ ತಿನಿ ಮಧ್ಯಾಹ್ನ ಊಟುಕುನು ನಾನ್ ಯಾವಾಗ್ಲು.
ಹಾ
ಮತ್ತ್ ಸಂಜೆ ಅಯ್ಯ ಮತ್ ಅವಾಗ್ ಊಟಕ್ ಬಂದ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಮುಗಿದ್ಮೇಲೆ ಲೈಬ್ರಗ್ ಹೋದ್ರೆ ಮತ್ತೆ ಐದ್ ಗಂಟೆ ಟೀ ಕಾಫಿಗೆ.
ಹಾ
ಅದಾದ್ರೆ ಒಂದು ಮತ್ತೆ ಸಂಜೆ ಮತ್ ವಾಪಸ್ ಊಟ ಲೈಬ್ರರಿ ಇಂದ. ಅಂದ್ರೆ ಏನು ಇರಲ್ಲ ವಸ್ ಸಾಗಿ ನಮ್ದು ನಿಮ್ದ್ ಕೆಲ್ಸನಾದ್ರೂ ಇರುತ್ತೆ ಹಂಗೆ ಹಿಂಗೆ ಅಂತ ನಾವು ಓದೋದೆ.
ಅಂದ್ರೆ ಈ ಸಂಡೆ ಏನು ಬಂದ್ರೆ ಸಂಡೇನು. ಓದ್ತಾನೇ ಇರ್ತೀರಾ.
ಓಹ ಸಂಡೆ ಒಂದೊಂದ್ಸ ಓ ಸಂಡೆ ವಿಶೇಷ ಓದೋದ್ ಕಡ್ಮೆ. ಇನ್ ಅನ್ ದ ಓದಿ ಓದಿ ಬೇಜಾರಾಗ್ತಿದ್ರೆ ಅಂತ ಮೂವಿ ಏನಾದ್ರು ನೋಡ್ತಿವ್ ನೋಡ್ತೀನಿ.
ಹಾ ಹ.
ಆಮೇಲೆ ಹಂಗೆ ಬೇರೆ ಎಲ್ಲಾದ್ರೂ ಶಾಪಿಂಗು ಈ ತರ ಏನಾದ್ರು ಇದ್ರೆ. ಇದು ವೀಕ್ ಡೇಸ್ ಅಲ್ಲಿ ಏನ್ರ್ ಕೆಲ್ಸಾ ಎಲ್ಲ ಓದದ್ ಬಿಟ್ ಹೋಗಿರ್ತೀವಲ್ಲಾ. ವ್ಯಾಸನ್ ಮ್ಯ. ಅದುನ್ನ ಅಲ್ಲಿ ಕವರ್ ಮಾಡ್ ಕೋತಿ ವನ್ನನ್ ಸತಿ ಮಾಡ್ಕೋತಿನಿ.
ಅಂದ್ರೆ ನಿಮ್ಮ ರೂಮ್ ಮೇಟ್ ಯಾರೊ ಒಬ್ರು. ಟೀಚರ್ ಅಂದ್ರಿ ಅಲ್ವಾ.
ಹಾ ಅವ್ರ್ ಟೀಚಿಂಗ್ ಮಾಡೊದು.
ಹಾ ಹ.
ಅವ್ಳು ನಮ್ಮೂರ್ ಕಡೆ ಅವ್ಳ್ ಏನ್ ನಮ್ ಅಂದ್ರೆ ನಮ್ ಮುಂಚೆಯಿಂದಾನೂ ಪರಿಚ್ಯ.
ಹಾ
ಹಂಗಾಗಿ ಇಲ್ ಬಂದು ನನ್ ಬಂದಾದ್ಮೇಲೆ ಸ್ವಲ್ಪ ಅಂದ್ರೆ ಒಂದ್ ವರ್ಷ ಆದ್ಮೇಲೆ ಅವ್ಳ ಜಾಬ್ ಆಗಿ ಅವ್ಳ್ ಬಂದಿರೋದು ಇವಾಗ್ ಅವ್ರ ಜೊತೆಗಗ್ ಇರೋದ್ ನಾನು
ಇವಾಗ್ ಅವ್ರ್ ಜೊತೆನೆ ರೂಮ್ ಶೇರ್ ಕೊಂ ಡಿದ್ದೀರಾ
ಹ್ಮ್ ಅಂದ್ರೆ ಇಲ್ಲೆಲ್ಲಾ ಒಬೋಬ್ರೆ ಇರಕ್ಕೂ ರೆಂಟ್ ಜಾಸ್ತಿ ಇರುತ್ತಲ್ಲ
ಹಾ ಬೆಂಗ್ಳೂರಲ್ ಒಂದ್ ಸ್ವಲ್ಪ ಜಾಸ್ತಿನೇ ಬಿಡ್ರಿ ಹ್ಮ ರೂಮ್ ರೆಂಟ್ ಎಲ್ಲ
ಹ್ಮ್ ನೀವ್ ಎಷ್ಟ್ ಜನ ಮೂರ್ ಜನ ನಾಲ್ಕ್ ಜನ ಇದ್ದೀರಾ
ಹಾ ನಾವ್ ಮೂರ್ ಜ ಜನ ಇದಿವಿ ಮೂರ್ ಜನ ಇದ್ದೀವಿ ಅದ್ರಲ್ ನಮ್ದು ಅವ್ರೆ ತೌಸಂಡ್ ಎಲ್ಲ ಇದು ರೆಂಟು ಎನ್ ಮಾಡ್ಕೊಂಡು
ಹ್ಮ್ ನಮ್ದು ಹಂಗೆ ಇರೋದು ಅದಕ್ಕೆ ನಾವಿಬ್ರೇ ಇನ್ಯಾರ್ ಬಂದು ಅಷ್ಟೊಂದು ಓಕೆ ಇರಲ್ಲ ಅಂತೇಳಿ ಇಬ್ರೇ ಇರೋದು
ಹಾ ಹ್ಮ್ ಮತ್ತೆ ಊಟ ಆಯ್ತಾ ಇವಾಗ ನಿಮ್ದು
ಇಲ್ಲ ಇವಾಗ್ ಮಾಡ್ಬೇಕು ನಿಮ್ದು ಇ ನಿಮ್ದು
ನಮ್ದು ನಾವು ಇವಾಗ ಅಡಿಗೆ ಮಾಡ್ತಾ ಇದ್ದೀವಿ ನಾವು ಇವಾಗಗ್ ಮಾಡ್ಬೇಕು
ಹ್ಮ ಇವಾಗ್ ಊಟ ಮಾಡ್ಬಿಟ್ಟು ಮಲಗ್ತೀರ?
ಹಾ ಇವಾಗ್ ಊಟ ಮಾಡೋದು ಸ್ವಲ್ಪ ಮೊಬೈಲ್ ಗಿಬೈಲ್ ನೋಡಿದ್ರೆ ನೋಡ್ ತಿವಿ ಇಲ್ಲ ಅಂದ್ರೆ ಮಲಗ್ ಬಿಡ್ತಿವಿ ಮತ್ತೆ ಬೆಳಿಗ್ಗೆ ಬೇರೆ ಬೇಗ ಹೇಳ್ಬೇಕಲ್ಲ
ಹ್ಮ ಹ್ಮ
ಅದ್ರಿಂದ
ಆಯ್ತು ಸರಿ ತಗೋ
ಹಾ ಸರಿ ಆಯ್ತುಂಗಿದ್ರೆ ಹ್ಮ್